ಹ್ಮ್
ಹಾ
ತ್ತಾಗಿ ನಂದು ಒಂದು ಹದ್ನಾರು ಹದ್ನೇಳು ಟಾಸ್ಕ್ ಆಗಾವೆ ಬಟ್ ಅವಳ್ ಜೊತೆನೇ ಮಾತಾಡಿರೋದೇ ಜಾಸ್ತಿ ಏನ್ ಮಾಡದೆ ಹೂ
ಅದ್ರ ಬಗ್ಗೆನ ಮಾತಾಡಂಗಿಲ್ಲ ಇದ್ರಲ್ಲಿ
ಹೂ
ಅಪ್ಪ
ಹಾಂಗ್ ಅಂತೀಯ
ಹೂ
ನಾವ್ ಏನೇನೋ ಮಾತಾಡಿದೀವಲ್ಲಪ್ಪಾ
ಹಾ ಹಾ ಹಾ ಹಾ
ಮತ್ತ ಇನ್ನೇನ್ ಸಮಾಚಾರ ಆರಾಮ ಕೆಲ್ಸ ಏನಾಗ್ರ ಅದ್ಕಂತ ಕೆಲ್ಸ ನೋಡಂದ್ರ ನಾನೊಂದ್ ವರ್ಷ ಮಾಡವ ನೀಟಾಗಿ ಯಾವ್ದಾರ ಸಿಸ್ಟಮ್ ಕೆಲ್ಸ ಕಲಿಯಮ್ಮ ಅಂದ್ರ ಆಯ್ತಿಲ್ಲ
ಹ ಆಯ್ತಾಯಲ್ಲ ನನು
ಬಾಡಿ ಹೋದ ಬಳ್ಳಿ ಹಿಂದೆ ಿಂದ ಊ ವರಳ ಪಲ್ಲ
ಏನ್ ಲೇ ಸಲ್ಲ ಹೂ ಹೂ ಹೂ ಹೂ ಇನ್ನೇನ್ ಜವಚರಾಮಲ್ಲಿ
ಏನ್ ಸಮಾಚಾರ
ಅಕ್ಕರು
ಟ್ರಾವಲ್
ನೆನ್ನೆ ಟ್ರಾವೆಲ್
ಸ್ೀಪಿಂಗ್ ಎಲ್ಲಾ ಮೂವಿ ನೋಡಂಗ ಆಯ್ತ ಅವನು
ಹಾ ಆದ್ರರು ಏನೋ ಒಂಥರ ಒಂಥರ ಕ್ರೇಜಿ ಆಗೈ್ತು ಡೈಲಿಲಿ ಮೆಟ್ರೋ ಅಂತದು ಡೈಲಿ ಮೆಟ್ರೋಗೋಸ್ಕರ ಕಾಯೋದು ಅದೇ ಒಂದ್ಜ್ ಜನ ನಾನ್ ನೋಡಿದೀನಿ ಮೂರ್ ತಿಂಗ್ಳ ಲೈಫಲ್ಲೇ ಮೂರ್ ನಾಕ್ ತಿಂಗ್ಗಳು ಜರ್ನಿ ಮಾಡಿದ್ದೀನಿ ನನ್ ನಾ ಬಿಟ್ಟಿದ್ದು ನನ್ ಡಿಸೆಂಬರ್ ಮು ಅನ್ಕೋ ಬೆಂಗ್ಳೂರ ನನ್ ಈ ವರ್ಷದ ಇಿಂದಲ್ಲಿ ಮೆಟ್ರೋ ಹತ್ತತಾ ಇದೀನಲ್ಲಾ ಡೈಲಿ ಟ್ರೈನು ಮೆಟ್ರೋ ಹತ್ತತನಲ್ಲ ಡೈಲಿ ಸಿಗೋರೆ ಸಿಗ್ತಾರ ಒಂದ್ಷ್ಟ್ ಜನ ಮೆಟ್ರೋದಲ್ಲೂ ಅಷ್ಟೆ ಒಂದು್ ಹಡುಗಿ ಡೈಲಿ ನೋಡ್ಕೊಂಡ ಅವ್ಳುನ್ ಆಾಗ್ತಾಳ ನಾನು ನೇಗ್ತೀನಿ ಅಂದ್ರೆ ಒಂದ್ ಮೂರ ತಿಂಗಳಿಂದ ಒಟ್ಟಿಗೆ ಸಿಕ್ತೀವಲ್ವಾ ಒಂದ್ ವೀಕ್ ಒಂದ್ ವೀಕ್ ನಲ್ಲಿಮೂರ್ ಿನಾದ್ರೂ ಸೇಮ್ ಬೋಗಿಲಿ ಸೇಮ್ ಟೈಮಿಂಗ್ಸು ಸೇಮ್ ಇರ್ತೀವಿ ಒಂದೆರಡ್ ದಿವಸ ಸಿಕ್ಕಿರ್ಲಿಲ್ಲ ಇವಾಗ ಸಿಕ್ಕಿರ್ಲು ನೋಡ್ತಾ ಇಲ್ಲು ನಾನು ನೋಡ್ತಾ ಇದ್ದೆ ನೆಗ್ತಾ ಇದ್ದೆ ಸಮೈಲ್ ಮಾಡ್ತೀನಿ ಅವಳ್ಳೋಡ್ದಾಗೆಲ್ಲ ಸ್ಮೈಲ್ ಮಾಡ್ತ ಇರ್ತೀನಿ ಮಾತಾಡ್ಸಕಂತು ಹೋಗ ಒಂದಸೊ ದಿನ ಮೀಟ್ರ ಆಗಿಲ್ಲ ಅವಳಿಗೂ ಮೀಟ್ರ ಆಗಿಲ್ಲ ಅವ್ಳ ಎಲ್ ಮೀಟ್ ಚನ್ನಗವಳೆ ಅಲ್ಲಿ ಎರಡು ಎನ್್ದರ್ತಾಳೆ ಅಲ್ಲೇ ಹೋಗಳಿ ನಿಂತಕತೀನಿ
ಹೂ
ಓ ೆ ನಗ್ತಾ ಇರ್ತಾಳ ಅವಳು ಕಣ್ಣೆಲೆ ನಗ್ತಾ ಇರ್ತಳ ನಾನು ಕಣ್ಣೆಲ್ಲ ಸುಮ್ಮ್ನೆ ನಗ್ತಾ ಇರ್ತಾ ಇರ್ನಿ
ಕಣ್ಣು ಕಣ್ಣು ಸೆಳೆ ತಾಗ
ಒಂದ್ ದಿನಿಲ್ಲ ಒಂದ್ ದಜ್ ದಿನ ಸೇಮ್ ಟೈಮಿಂಗ್ ಸೂಟ್ ಆಗ್ತಿರಲಿಲ್ಲ ಆಮೇಲೆ ಬೆಳಗ್ಗೆ ಸೇ ಒಂಬತ್ತುವರೆ ಒಂದ ಟ್ರೈನ್ ಬರ್ತದೆ ಒಂಬತ್ತುವರೆಗೆ ಮೆಟ್ರೋ ಅಲ್ಲಿಿದ್ದಾಗ ಆ ಟ್ರೈನ ಅಲ್ಲಿ ಇದ್ದೀರ ಒಂ ಸಿಕ್ಕೆ ಸಿಕ್ತಳೆ ನನ್ಗೆ
ಹ್ಮ
ಟ್ರೈನು ಒಂಬತ್ತು ನಲವತ್ತೈದು ನಲ್ವತ್ತರಲ್ಲಿ ನಿಂತ್ದು ಅ ಸಿಗಲ್ಲ ನನ್ಗೆ ನ ಅ ಮಾಡಿದ್ದೀನಿ ಎಷ್ಟತಿ ಅಬ್ಸರ್ವ್ ಮಾಡಿದ್ದೀನಿ ಸೇಮ್ ಟೈಮಿಂಗ್ಸು
ಹ್ಮ
ಹಾಗಗೆ ಹಾಗೆ ಅವ್ಳ ಯಾವ ಕೆಲ್ಸಕ್ಕೆ ಯ್ತಾಳೆ ಹೇಳಏ ಅಂತ ಏನೋ ಬ ಅವಳ ಹೆಸರುೂ ಗೊತ್ತಿಲ್ಲ ಹ ಅ್ವರ್ ತವ್ರು ಎಷ್ಟೊಂದ್ ಜನ ಸಿಕ್ತಾರ ನಂಗೆ ಡೈಲಿಲಿ ಒಂದೇ ತರ ಟ್ರಾವೆಲ್ ಮಾಡೋವ ಮೂರ್ನಾಕು ಜನ ಹುಡುಗಿರು ಟ್ರೈನ್ ನಲಿ ಒಂದ ಇಬ್ರ ತ ಮೆಟ್ರೋದೆಲ್ಲ ಒಂದ ಇಬ್ಬರು ಸಿಗ್ತಾರೆ ಅ
ಮಾಡಕ್ಕಾಗಲ್ಲ
ನಾ ಹುಡುಗರ್ ಮೇಲೆ ಅಷ್ಟ್ ಇಂಟ್ರೆಸ್ಟ್ ಇಲ್ವಲ್ಲ ಅದಕ್ಕೆ ಹುಡುಗುರ್ನೆಲ್ಲ ಅಲ್ಲಾ
ನೆನ್ಪಿಟ್ಲ್ಲ
ನೆನ್ ಬಿಡ್ಕೊಳಲ್ಲ
ಚರಿತ್ರೆಯಲ್ಲಿ ನೆನ್ಪಿಟ್ಕೊಳ್ಳದು ಒಂದು ಯುದ್ಧ ಮಾಡದವ್ರ ಒಂದು ಯುದ್ಧ ಸುರು ಮಾಡದ ಇಲ್ಲ ಗದ್ದ ಮಾಡನ ಹಂಗೈ ಟ್ರೈನು ಈ ಮೆಟ್ರೋ ಅದದೆ ಎಲ್ಲ ನೆನ್ಪಿಟ್ಗಳದ ಬರಿ ಹುಡುಗಿರ್ನ
ಮಡ್ಗ ನ ಮಾತ್ರ
ಹುಡುಗಿನ ಮಾತ್ರ
ಹಾ
ಪಕ್ಷೆ ಅವರು ಎ ಜೀವ ಬಡ ಜೀವ ಕಡನ
ಹಗೆ ಯಾಕೆನ್ಕತಿ ಅಮ್ಮಲ್ಲಿ ನಮು ನಮ್ ತರ ಮಂತಾನೆ
ಎಲ್ಲಾ ಒಂದ ಬಿಡ ಅವರು ಒಂದ ನಾವವು ಒಂದೇ
ಅೆ ಅದ್ರಲ್ಲಿ ಏನ್ ಬಡ ಜೀವಗಳು ನಾವೇ ಬಡ ಜೀವಗಳು ಹೇಳ್ಕೋಡ್ರೆ ಅವ್ರಗ ಒಳ್ಳೆ ರಿಚ್ ಆಗಿ ರೆಡಿಯಾಗಿಿ ನೀಟಗಿಯ ಗತ್ತಾರೆ ಮ ಅಯ್ಯೋ ಅವ ಊಟ ಮಾಡಿ ಮೂರ್ ದಿನ ಇರಂಗ ಕಾಣ್ತಿವಿ ನಾವೇ ಅವ ಲೆಕ್ಕಾಚರ್
ಹ್ಮ ಅವ್ರ ಯಾರ ಓಡಾಡ್ಗ ಇರ್ತಾರಾನ
ಹಾ ಅರಾಗಿ ಸುಮನೆ
ಟ್ರೈನ್ ಜರ್ನಿಗಳು ಮ ಮಾಡ್ಬೇಕಕ್ಕಣ
ಹಾ
ಹ್ಮ
ಅದು ಡೈಲಿ ಜರ್ನಿ ಆಯ್ತಲ್ಲಾ ಮನ್ಷರುಗಳನ್ನ ನೋಡ್ತಾಾರತಿ ಡಿಫ್ರೆಂಟ್ಗಿ ಏನ್ ಇಂಂತ ಕೆ ಎಷ್ಟು ಜನಗಳು ಅವರೇ ಅನ್ಸ್ತದೆ ಒಳ್ಳೆ ಜನಗಳು ಅವ್ರೇನ್ಸ್ತದೆ ಏನ್ ಹೇಳ್ತಯ ಇವತ್ತು ಇವತ್ ಯಾರೋ ಒಬ್ಬ ಕೇಳತಾ ಇವತ್ತು ಇವತ್ತು ರಿಯಲ್ ಎಕ್ಸ್ಪೀರಿಯನ್ಸ್
ಹೌದು
ಹಿಂಗೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಳೆ ನಿಂತಿದೆ ನೋಡ್ರೆ ಇ್ಯ ಮಳೆ ಹಯ್ತೈತಲ್ಲಾ
ಹ
ಹೋಗುದು್ ಲೇಟ್ ಆಯ್ತದೆ ಅಂತ ಅನ್ಂತಾ ಇದೆ ಸರಿ ನಕ್ದ ನ ಕುೂಟು ವಿಚಾರಸ್ತ ಏನಪ ಮಾಡ್ತ ಏನ್ ಕೆಲ್ಸ ಏನ್ ಕತೆೆ ಏನೆಲ್ಲಾ ಹೇಳ್ದ ಇದ ಕೆಲ್ಸ ಮಾಡ್ತಾ ಇದ್ದೀನಿ ಹಿಂಗ ಅದೇ ಹಂಗ ಅದೇ ಅಂತ ಎಲ್ಲ ಹೇಳ್ತಿ ನೆಕ್ಸ್ಟ್ ಕೇಳ್ದ ಜಾತಿ ಯಾವ್ದಪ್ಪ ನಿಿಂದ ಅಂತ ಕೇಳ್ದ ಅಣ್ಣ ಎಸ್ ಸಿ ಕನ್ನೋಡ
ಹ್ಮ
ಹ್ಮ ಅವ್ನ್ ಗೌಡ ಸಂತೆ ನನ್ ಗೌಡ ಹಾಕಣಪ್ಪ ಅಂತ
ಹ
ಆದ್ಮೇಲೆ ಚೆನ್ನಾಗೇ ಮಾತಾಡದ ಹಣಂಗ ಗಂಡ ಹುಡುಕ್ ತಾ ಇದ್ದೀವಿ ಹಿಂಗ್ ಓದಿದ್ದೀನಿ ಹಿಂಗ್ ಹುಡುಕ್ತಾ ಇದ್ದೀನಿ ಅಂತ ಹೇಳ ಹೌದಾಪ್ಪಾ ಎಂಗೋ ಚೆನ್ನಾಗಿರಪ್ಪ ಹೆಂಗಗೆ ಹೆಂಗಗೆ ಅಂದ
ೋಟ ಕರ್ಸೋ ಮಾಡ ನೀ ಹುಗಿ ಹಡ್ಕೊಂಡ ಬಂದಿರೋ್ರ ಅಂತ
ಹಾ
ಮೂರ್ ಸೀಟ್ ನೋಡ್ಕೊಂಡ ಬಂದಿನಿ ಏನಾರ
ಫೋಟಾ ಬೇಕಾ
ಕಸ ನೋಡಂಗ ಹಂಗಿದಾರ ಯಾರ್ ಸೆಕ್ ಮಾಡ ಅಂತ ಹೇಳ್ತಿನಿ
ಅಂಗಲ್ತ್ಯ
ಹಾ
ಹ ಸೆಲೆಕ್ಟ್ ಸೆಲೆಕ್ಟ್ ಸೆಲೆಕ್ ನಾನ್ ಅವ್ರರುನ್ ಸೆಲೆಕ್ಟ್ ಮಾಡೋದಲ್ಲ ನನ್ ಅವ್ರರು ಸೆಲೆಕ್ಟ್ ಇವಾಗ ಆ ರ ಆಫ್ಲೈನ್ ಆಡೋದೇನೆ ಆಮೇ ಆಫ್ಲೈನ್ ಇಕಟ್ಟಲ್ಲ ಆಡ್ತವಿ ಇವರು
ನಾ ಹೇಳ್ತಿರದು ಮೂರ್ಸಟ್ ಯಾರು ಸೆಲೆಕ್ಟ್ ಮಾಡ್ರರು ಒಪ್ಕೋ ಅಂತ
ಹ ಹಾಗಗೆೆ
ಅಪ್ಸ ಇಲ್ಲ ಅವರು ದೀನ್ ಅವ್ರರು ಮಾಡಗ ಅಪ್ಸರ್ ಇದ ಅವ್ರುೇ
ಏ ಅವ್ರೇ ನಾನ ಮಾಡ್ಬೇಕಷ್ಟೇ
ಅವ್ರು ನಿನ್ ಸನಯಕ್ ಮಾಡೋದ ನೀ ಯಾರ್ ಮಪ್ಕೋ ಅಂತ
ಹ ಇಲ್ಲ ನಂಗ ಒಬ್ಳು ಮೇಲೆ ಮಂಡ್ಯದ ಇದಿತ್ತು ಚಕ್ಕ ತಡೆ ಅನ್ನೋದ ಏನೋ ಒ ಫೀಲ್ ಇತ್ತು ಬಟ್ ಆಗ್ಲಿಲ್ಲ ಹೇಳುದ್ರ ನೋಡ್ಕಾ ಬಂದಿದ್ ಮಾಡಳೆನಿಂಗೆ ಫೋನ್ ಮಾಡ್ಬಟ ಹೇಳಿದ್ರು ಮೇ ಬಿ ಆಗೋ ಚಾನ್ಸ್ ಆಗೋ ಚಾನ್ಸ್ ತುಂಬಾ ಇತ್ತು ಓಹ ಆಗ್ಬೋದೇನೋ ಅನ್ಕೊಂಡೆ ನಾನು
ಾನ್ ಕೊಪ್ಪಲಾವ
ಏನ್ ಏನ್ ತುಂಬಾ ಕ್ವಶನ್ಸ್ ಎಲ್ಲಾ ಮಾಡದ್ರಲ್ಲಿ
ಹ್ಮ್
ಹಂಗ ಎಲ್ಲ ಆನ್ಸರ್ ಎಲ್ಲ ಮಾಡಿದ್ದೆ ಆಗ್ಬೋದು ಅನ್ಕೊಂಡೆ
ಯಾರ ಮಾಡ ನೀಲ್ಲ ಇಂಟ್ರವ್ಯ್ ಹೋಗಿರೋದ ನಾಗ ಎಲ್ಲ ಕ್ವಶನ್ ಆನ್ಸರ್ ಮಾಡಿದೆ ಆಗ್ಬಹದು
ಅ ನೀನು ಇಂಟ್ರ್ಯೂ ಇಂಟ್ರವ್ಯೂ ಬೇಕ್ರ ಎದರ್ಕೊಂಡಿಲ್ಲ ನಾನು ಸ್ಟಾರ್ಟ ಇ ಎಲ್ಲ ಹೋಗುವಂತ ಅಲ್ಲಿ ಒಬ್ಬರು ಇಬ್ರು ಕೂತಿರಲ್ಲ ಒಂದು ಇಡೀ ಫ್ಯಾಮಿಲಿನೇ ಕರ್ಸ್ಬಿಟ್ಟಿರ್ತಾರ ಯಾಲ್ ಲ್ಲಾರು ನನ್ ಕಣ್ಣಿಂಗಗೆ ಎತ್ತರಿ ಅಲ್ಲಾ ನನ್ನೇನ್ ಗುರಾಯಸ್ ತರ್ತಾರ ನೋಡ್ ತರ್ತಾರ ನಿಂತ್ಕೊಂಡ್ರು ನೋಡ್ತಾರೆ ಕೂತ್ಕೊಂಡ್ರು ನೋಡ್ತಾರೆ ಕಾಫಿ ಕುಡಿದ್ರು ನೋಡ್ತಾರೆ ಇ ತಿ ನೋಡ್ತಾರೆ ಮೇಲ್ ನೋಡಿದ್ರು ನೋಡ್ತಾರೆ ಯ ನಮ್ಮ ಯಂದ ನೋಡಣಪ್ಪ ನಾನು ಅಂತಂದ ನನಗೆ ಎಕ್ಸನ್ ಆಗೋಯ್ತದೆ
ಇನ್ನೊಬ್ಬರಿ ನಿಮ್ಮ ಮಡದಿಯನ್ನು ಒಡ್ಗಸ ನಿಿದ್ಕಬೇಕಾಯ್ತು ಮನ ಯ ಹೋ ಕೊಡ್ತು
ೋ ಹುಡ್ಗಿ ತಂದಾಗ ಹೆಂಗ ಹೊಳೆ ಅಂತ ಹಿಂಗ ಕತ್ತತ್ತ ಹಿಂಗ್ ಕಾಫಿ ಕೊಡುವಾಗ ಏನೋ ಅವಳ ಫೇಸ್ ನೋಡ್ಬೋದು ಹೊರ್ತು ಇನ್ನು ಅವಳು ಕರೆಕ್ಟ್ಂಗ್ ನೋಡಕ ಆಗಲ್ಲ ಮೊದಲ್ನೆೇ ಹುಡ್ಗಿನಲ್ ನಾ ನೋಡ್ದಾಗ ಸರಿಯಾಗಿ ನೋಡೇ ಇಲ್ಲ ನೋಡ್ಲೇ ಇ ಅವಳ ಫೇಸ್ ಒಂದೇ ನೋಡಿರೋದನು ಅವಳ ಹೆಿಂಗ ಅವಳೆ ದಪ್ಪ ಅವಳ ಚಣ್ಣ ಅವಳ ಅಂತಾನೂ ಸರಿಯಾಗಿ ಮಡಿಲಾರನೋ ಸುಮ್ಮ್ನೆ ಕೂತಿದೆ ಹಂಗು ನೋಡಿದೆ ಒಂದ್ ಎರಡ್ ಮೂರ್ ಸತಿ ಎತ್ತ ತಿರಿ ಕೊಂಡ ನೋಡ್ತಾರಮ್ಮಲ್ಲೆ
ಹಓ
ಅಂದ್ಬಿಟ್ಟು ಫಸ್ಟ್ ಟೈಮ್ ಹೋದಾಗ ಕೆಂಚನ ಓದಿದ್ದ
ಹ್ಮ
ನಮ್ ಕೆಂಸ ಆ ಹ್ಮ್ ಹಾ ಅವರು ಹೇಳ್ತಾ ಇದ್ದ ಹಿಂಂಗಗೆ ಅಂತ ಭಯ ನಡತದೆ ಎರಡ್ನೇ ಸತಿ ನನ್ಗೆ ಫಸ್ಟ್ನೇ ಸತಿ ಹೋದಾಗ್ಲವ ನೀನು ಇಲೀಲ
ಹ್ಮ
ಅಂದ್ರ ಅವ್ರು ಯಾರು ಒಷ್ಟ್ ಜನ ಇರ್ಲಿಲ್ಲ ಮೂರೇ ಮೂರು ಜನ ಇದ್ರು ಅವ್ರ ಅಪ್ಪಾ ಅಮ್ಮ ಅವ್ರ ಅಣ್ಣ ಹುಡ್ಗಿ ನಾಲ್ಕ್ ಜನ ಇದ್ರು ಅವುಡ್ಗಿ ಬತಾಳೆ ಹೊಯ್ತಾಳೆ ಬಟ್ ಎರಡನೇ ಕೇಸಲ್ಲಿ ಹೆಂಗಯ್ತದೆ ಅಂದ್ರೆ ಅವ್ರ ಅಪ್ಪ ಅಮ್ಮ ಹುಡ್ಗಿ ಮೂರೇ ಜನ ಇರ್ತಾರೆ
ಹ್ಮ್
ನಾನು ನಮ್ಮಮ್ಮನ್ ಕರ್ಕ ಹೋಗಿರಲ್ಲ ನಮ್ಮ ಅಪ್ಪನ್ ಕರ್ಕ ಹೊಟೈ್ತೀನಿ
ಹ್ಮ್
ನಾವ ಮಮ್ಮನ್ ಕರ್ಕ ಹೋಗಿದಿದ್ರೆ ಮೇ ಬಿ ಅದ ಆಗೋಯ್ತಿತ್ತು
ಹ್ಮ್
ನಾವ ಅಪ್ಪನುೂ ಅಷ್ಟ ಮಾತಾಡಲ್ಲ ಅವರೆಲ್ಲ ಡೈರೆಕ್ಟ್ ಗ್ ನನಗೆ ಶೂಟ್ ಒರ ಕೊಡ್ತಾರ
ಹ್ಮ್ ನಿನ್ನೆ ಕೇೇಳತಾರ ಎಲ್ಲ ನೋನು
ಹ ಎಲ್ಲ ನನ್ನೇ ಕೇಳಕ್ ಬಿಟ್ಟಿರ್ತಾರೆ ಓ ನಾವವು ಬೇರೆ ಸ್ವಲ್ಪ
ಹ್ಮ್
ಆನ್ಸ ಮಾಡೋದಲ್ಲಿ ಸ್ವಲ್ಪ ಇದಾಗ್ಬಿಡ್ತೀವಿ ಸ್ವಲ್ಪ ಸ್ಲೋ ಆಗ್ಬಿಡ್ತ ಹಂಗಾಗಿ ಇದ ಅದೇ ನಮ್ಮ ಅಮ್ಮ ಆಗಿರ್ ಮ್ಯಾನೇಜ್ ಮಾಡ್ಬಿಟ್ಟಿರೋಳು ನಾವು ನಾವ್ ಅನ್ಕೊಂಡು ನಮ್ಮ್ ಅಪ್ಪ ನಾವು ಹೋದ್ರೆ ಸ್ವಲ್ಪ ಕಷ್ಟ ನಮ್ಮ ಅಮ್ಮೇ ಕರ್ಕೋಬೇಕು ಅಂತ
ಹ್ಮ್
ಹಾ ಇನ್ನೊಬ್ರನ ನೋಡಕ್ಕೆೆಲ್ಲ ಹೋಗಿಲ್ಲ ಯಾವ್ದೋ ಒಂದ್ ಫಂಕ್ಷನ್ ಹೋಗಿದ್ವಿ ಅಲ್ಲಿ ಹುಡ್ಗಿಗ್ ನೋಡಿದ್ವಿ ಅಷ್ಟೆ ಮನೆಗೆಲ್ಲ ಹೋಗಲ್ಲ ಪರ್ಸನಲಿ ಆ ಹುಡ್ಗಿಗ್ ನೋಡಕ ಹೋಗಿರ್ಲಿಲ್ಲ ಒಂದು ಫಂಕ್ಷನ್ ನ ಊಟಕ್ಕೆ ಹೋಗಿದ್ ಅಲ್ಲೇ ಆ ಹುಡುಗಿ ಬಂದಿದ್ಲು ಹ ಹಡುಗಿ ನ ಅಪ್ಪ ಅಮ್ಮ ಮಾತಾಡಿ ಇವಳೆ ಹುಡುಗಿ ಅಂತ ತೋರ್ಸಿದ್ರು
ಮೂರು ಈಗ ಮೂರ್ ಒಂದು ಒಂದ ಬೇಯಸ್ಲಿಲ್ಲ
ಅಂದ್ರ
ಯಾವ್ದೋ ಇದ್ದ ಇನ್ನು ರೇಸ್ಲಿ ಅಂತ
ಇಲ್ಲ ಫಸ್ಟ್ನೇದ ಆಯ್ತದೆ ಆ ಆ ಮಾಡ್ಕೊಳ್ಳಿ ಅಂದರು
ಹ್ಮ್
ಇಲ್ಲ ನಾನ್ ಬೇಡ ಅಂತ ಹುಡ್ಗಿ ಸ್ವಲ್ಪ ದಪ್ಪ ಇದ್ಲು ತುಂಬಾ ದಪ್ಪ ಇದ್ಲು ಫಸ್ಟ್ನೇದೇ ಓಕೆ ಆಗಿತ್ತು ಅವಳು ಇಂಜಿನಿಯರಿಂಗ್ ಓದಿದ್ಳ ನಾನೇ ಬೇಡ ಅಂದುಸುಮ್
ಸರಿ ಸರಿ ಕಟ್ ಮಾಡೋ
ಹಾ